ಹ ಮಂಜ
ಹಣ್ಣ ಹೇಳೋಣ
ಊಟ
ಊಟ ಆಯ್ತಣ್ಣ ನಿಂದಣ್ಣ
ಆಯ್ತ್ ಮುಪ್ಪಂದೇ
ಹಾ ನ ಮಕ್ಕಂದಿದ್ದೀವಿ ಏನ್ ಮಾಡ್ಗದಿದ್ರಲ್ಲ
ಏನೆಲ್ಲೂ ಹಾಸ್ಟೆಲ್ ಆಗಿದ್ದೀವಿ ನೀವು
ನಾವು ಅಣ ಇಲ್ಲ ಮನೆಗೆದ್ದ ಅಣ್ಣ
ಹೌದಾ ಊಟ ಏನ್ ಮಾಡರ್ಬೇಕು ಮತ್ತೆ
ಹಣಮ್ಮನೆ ಅದೇಣ ರೊಟ್ಟಿ ಪಲ್ಯ ಅನ್ನಸಾರಣ ಹ್ಮ ಹೇಳೋಣ ಮತ್ತೆ
ಅಚ್ಚ ನ ಕ ಅಕಡೆ ಜಂಗಳರು ವೋಗಲ್ಲ
ಬೆಂಗ್ಳೂರ್ಲ್ಲ ನಾ ಇಲ್ಲೇ ಇದ್ದೀವಿ ಸ್ ಕಾಲೇಜ್ ಆದದಣ ಕಾಲೇಜ್ ಮು ಸಂಂದೋಗಕಣ
ನೀವು ಏನ್ ಇಂಜಿನಿಯರಿಂಗ್ ಮಾಡಿದಂತವ್ರ
ಹಾ ನಾ ಇಂಜಿನಿಯರಿಂಗ್ ಮಾಡ್ಬೇಕಾನ ಇದೆ
ಹೌದಾ ಅದೇ ಕೇಳ್ಪಟ್ಟೆ ಆಕಾಶ ಹೇಳಿದ
ಹಣ
ಅ ಸರಿ ಸರಿ ಬೆಂಗ್ಳೂರು ಯಾವಾಗ ಹೋಗ್ಬಕ್
ಹೋಗ್ಬೇಕಣ ಇನ್ನೊಂದ್ ಒಂದ್ ವಾರ ಎರಡ್ ವಾರ
ಹೌ ಏನು ಕೆಂಬ ಹಾಗಿದ್ದೇನೆ ಎಲ್ಲ
ಏ ಇಲ್ಲಾ ಇಲ್ಲ ಕೆಂಬತಗದಿನಣ
ಅೌದ ಏನ್ ನಿಮ್ಮೂರಲ್ಲಿ ಮೂರಮ ಜೋರ
ಏ ನಮ್ಮ್ರಗೆ ಯಮ್ಮರ ಇಾನ ಏನಿಲ್ಲ ನ ಮುಸ್ಲಿಂ ಆಟಿ ಹಬ್ಬ ಮಾಡ್ತೇವಿ ಹಿಂದೂಗಳ ಏನು ಮಾಡಲ್ಲ
ಹೌದಾ
ಹಣ
ನಿಿನಗೆ ಮರಮ್ಮ ಅಜ್ಜಿ ಹಾಕಕ್ ಬರುತ್ತಾ
ಏ್ ಹೆಜ್ಜಿಯಣ ಆಕಕ್ಕೆ ಬರ್ಲ ಉಟ್ಟಿಂದ ಹೆಜ್ಜಿನೇ ಕಲ್ತಿಲ್ಲಣ ನಾವು
ಹೌದಾ
ಹಾ ಅಣ್ಣ
ಹ್ಮ್ ಜನಂಗ ಮಾಡಿ ಆರಾಮಾಗಪ
ಹಾ ನಾನಿನ್ ಕ್ರಿಕೆಟ್ ಅಡಕ್ ಹೋಗಿಲ್ಲಣ್ಣ ರಾಜ್ ವಿನ್
ಕಕ್ರಿಕೆಟ್ ಅಡಕ್ ಹೋಗಿದಪ್ಪಾ ಸಾಯಂಕಾಲ ಹೋಗ್ ಬಂದೀವಿ
ರಾಜ ಬಂದಿದ್ನ ಏನಣ್ಣ
ಹ ರಾಜು ಬಂದಿಲ್ಲ ಅವ ಬೆಂಗ್ಳೂರಾಗೇನ
ಹೌದಾ
ಹಾ ಬೆಂಗ್ಳೂರು ಹೋಗ್ಯಾನ
ಹ್ಮ್ ಮತ್ತ ಅಣ ಏನ
ನೀನು ಒಳ್ಳೆ ಬೌಾಲರ್ ಅಂತೆಲ್ಲ ಕೇಳ್ಪಟ್ಟೆ ನೀನು ಏನ್ ಸ್ಪಿನ್ ಲೆಗ್ ಸ್ಪಿನ್ ಆಾಕ್ತಯಂತೆ
ಏ ಅಣ್ಣ ಹಾಕ್ತ ಅಲ್ಲಾನಸ ಆಡಾಮ ಮಾಡ್ತಾನ ಬಾಲಿ ವಡಿಯ ಕು ಸಿಕ್ಸ್ ಎಟ್
ಅದೇ ಅಂದ್ರ ಹಿಂಗೆ ಮಂಜು ಏನ್ ಬಾಲಿಂಗ್ ಭಾರಿ ಆಗ್ತಾನಂತೆ ಕೆಂಬೊದಲ್ ಫೇಮಸ್ ಅಂತಲ್ಲ ನೀನು ಬೌಲರು
ಹ
ಹಾ
ನೀವು ಬ್ಯಾಟಿಂಗಲ್ಲಿ ಬಾರಿ ಅಣ್ಣ ಬರೀ ಬರೆ ಎಲ್ಲ ಸುಬಲ್ ಬೀಸಕ್ ಹೋಗ್ತ ಅಂತಲ್ಲಣ್ಣ ನೀನತ್ರ
ಹೌದಪ್ಪ ನಾ ಎಲ್ಲಾ ಬಾಲ ಬೀಸಕ್ಕ ಹೋಗಿ ಔಟಾತಕ್ತೇನಿ ನಾನ್ ಅಂತೂ
ಹಾ ಅಣ್ಣ ಬರೀ ಅರ್ಜ ಆತಣ್ಣ ಎಲ್ಲ ಮ್ಯಾಗೆ ಹೋಗ್ತ ನೀ ಎ ಮಿ ನೋಡಿನನ್ ಬ್ಯಾಟಿಂಗ್ ಏನ್ ಉಪಯೋಗ ಇ ಲ್ಲಣ
ಹೌದಪ್ಪ ಏನಣ್ಣ ಎಲ್ಲಾ ಬಾಟ್ ತಾರ ಆಗ್ಬಿಟ್ಟಿವಿ
ಎಲ್ಲ ಎಲ್ಲ ಸೈಡ್ ಆಡಬೇಕ ಅಣ್ಣ ಬ್ಯಾಟಿಂಗ್ ಒಂದೇ ಸೈಡ್ ಆಡ್ತೇನ ಅಂದ್ರ ಹೆಂಗ್ ಅಣ್ಣ ಎಲ್ಲ ಕಡೆ ಬೀಿಸಬೇಕಣ್ಣ ಬ್ಯಾಟ್ ಯಾವ ಬಾಲೀಗನ
ಹಾ ಎಲ್ಲಾ ಸೈಡ್ ಬೀಸಿದ್ರೆ ಆಟ ಮತ್ತೆ
ಹಾ ಅಣ್ಣ ಮತ್ತೆಣ ಏನ್ ಸಮಾಚಾರ ಏನ್ ಊರಿಗ್ ಹೋಗಿನ ದಾ ಅಣ್ಣ
ಊರಿಗೆ ಕಂಪ್ರೂವ್ ಆಯಿದೆ ಗುರು ಇನ್ನೊಂದ ತಿಂಗಳದೆ ಅದ ಮುಗಸ ಹೋಗಕ್
ಹೌದಣ
ಹಾ
ಮತ್ತೆ ಅಣ್ಣ ಎಲ್ಲಿ ಏನು ಏನಿಲ್ಲ
ಏನ ಇಲ್ಲಾಡಪ್ಪ ಹೇಳ್ಬೇಕ್ ನೀನು
ಹಾಕಣ
ಅದ ಮೊನ್ನೆ ಏನ ಕ್ರಿಕೆಟ್ ಟೂರ್ನಮೆಂಟ್ ಹೋಗಿದ್ದೆ ಅಂತ ಹೌದಾ
ಎಲ್ಲಣ
ಏ ನೀನು ಹೋಗಿದ್ದ ಅಂತಲ್ಲ ಗುರು ಎಲ್ಲೇ ಆಡಕ್ಕೆ
ಇದಕ್ಕ ಹಯ್ದ್ ನಾನ ಬೆಂಗ್ಳೂರ್ ಹೋಗಿದ್ದೀವಿ ಬೆಂಗ್ಗಳೂರು ಅಲ್ಲಿ ಅದೇ ಅದಣ್ಣ ಬೆಂಗ್ಳೂರು ಹೋಗಿದ್ದೀಿ ನಾನ್ ಆಕಾಶಣ ಆಕಾ್ ನುಗ್ಗಡ ಸಿತಾನಣ್ಣ ಏನ್ ಬಾಲಿಂಗ್ ಆಗ್ತಾನಣ್ಣ ನುಗ್ಗು ಹೊಡಿತಾರ ಅಣ್ಣ ಅವನಗಂತ ಹಾ ಅಣ್ಣ ಏನ್ ಮಾಡ್ತೀವಣ ಹೇ ಇಲ್ಲಣ್ಣ ಅ ಣಾ ಬ್ಯಾಟಿಂಗ್ ಆಡಕ್ ಬರಲ್ಲ ಅಣ್ಣ ಬರೇ ಒನ್ ಸಿಕ್ಸ್ ಓಡ ತೋರ್ಸ ಅಂತರ ಅಣ ಆ ಗ್ರೌಂಡ್ ನನ್ಗ
ಅವನ್ೇನ ಮೂರ್ ಬಾಲಗ್ ಮೂರ್ ಸಿಕ್ಸ್ ಹೊಡ್ದಾನಂತೆ
ಹಾನ ಎಲ್ಲೋಡ್ದಾನಣ್ಣ ಅವನು ಸುಳತಾನೆ ನಿನ್ ಮುಂದೆ
ಏ ನನ್ ಮುಂದೆ ಬರ್ತಿ ಹೇಳ್ತಾನ ಗು
ಅವರೆಲ್ಲಾ ಅವರೆಲ್ಲ ಅವರೆೆಲ್ಲಾ ಕಾಡ್ ಸಿದ್ದ ಪುರ ಗೆದ್ದು ಬೆಳೆದಾರಣ್ಣ ಅವರೆಲ್ಲಾ ಆಕಾಶ್ ಅವ್ರು
ಹೌದಾ
ಹಾ
ಹೌದಪ್ಪ ಅವನು ಅಂದ ಅದಕ್ಕೆ ನಾನ್ ಕೇಳ್ಬಕ್ತಳ ಕೇಳ್ತನ ಅಂತ ಹ ಮೂರ್ ಬಾರಿ ಮೂರ್ ಸಿಕ್ಸ್ ಹೊಡ್ದಾನಂತೆ ನಿನ್ಗೆ ಹೌದಾ
ಅಯ ನಾನನ್ ಟಚ್ ಮಾಡಲ್ಲ ಅಂತ ನನ್ ಬಾಲಿಗೆ ಟಚ್ೇ ಮಾಡಲ್ಲಣ ಅವ್ನು
ಅಯ ಅವ್ನು ಹೇಳ್ತಾ ಇದ್ದ ಗು ಎಲ್ಲಗ ಹೇಳ್ತಾದೆ ಮಂಜಿನ ಬಳಿ ಮೂರ್ ಬಳ ಮೂರು ಸಿಿ ಸೋಡ್ ಬಂದಿನಿ
ಹಣ ಅವನಿಗೆ ನೆಟ್ಟಿಗೆ ಅಲ್ಲಾ ಅಲ್ಲಣ ನೆಟ್ಗೆ ಬಾಲ್ ಬ್ಯಾಟ ಬ್ಯಾಟ್ ಹಡಕ ಬರ್ಲಾ ಹಂಗ್ ಮಾತಾಡಿದೇೆ ಅವನು ನಿನ ಾ
ಒನ್ನೇನ ಉಲ್ಟಾ ಇಡ್ತೇನೆ ಅಂತೆ ಬ್ಯಾಟ್ ಹೌದಾ
ಹಣ ಬ್ಯಾಡ್ ಟಡೇ ಅ್ ನೋಡೋಣ ನೀನ್ನ ಸ್ಟೈಲ್ನ ನೀನು
ಏ ಅದೇ ಅಂದ್ರೆ ಗುರು ನಾನು ಅಷ್ಟು ಅಬ್ಸರ್ವ್ ಮಾಡಿದ್ದಿಲ್ಲ ಇವಾಗ ಏನ್ ಬಯಲಕ್ ಕೇತಾರರು
ಏಣ ಬ್ಯಾಟ್ ಇಡಕ್ ಬರೋಣ ಬ್ಯಾಟಿಂಗ್ ಆಡಕ್ ಬರ್ತಾರೆ ಏನ್ ಮಾಡ್ತತಿ ಅಂತ ಕರ್ಕೊಂಡ್ ಏನ್ ಮಾಡ್ ನಮ್ ಮುಂದೆ ದೊಡ್ಡ ದೊಡ್ ಊರಿಗ ಊರ್ ಊರಾಡಕ್ ಕರ್ಕೊಂಡ್ ಹೋದ್ರೆ ಅದೇನೋ ನಮ್ ಫ್ರೆಂಡ್ಸ್ ಎಲ್ಲ ಈ ಕೊಡ್ತಾರೆ ಲಾಸ್ಟ್ ಅವರಿಗೆ ನಾಕ್ು ಬೇದಕ್ ಆದಾಗ ಎರಡು ಬೇಕಾದಾಗ ಕೊಡ್ತಾರೆ ಬಾಲಿಂಗ್ ಮತ್ತೆ ಜಾಸ್ತಿ ರನ್ ಇದ್ದಾಗೆ ಕೊಡ್ತಾರೆ ಬಾಲಿಂಗ್
ಅವನ ಏನ್ ಬರ್ತಿ ಪೋಸ್ಕತವನೆ ಗರು ನಮ ಮುಂದೆ ನಾನು ನಂಬಿಬಿಟ್ಟು ಕೊಟ್ಟಿದ್ದೆ ಒನ್ ಬರ್ತಿ ಹೇಳ್ತಾ ಇದನಲ್ಲ
ಹಣ
ಅವನ್ ಬರ್ತಿ ಹೇಳ್ತಾ ಇದಾನ ಹಂಗ ಹಂಗ ಅಂತ ನಾನನ್ ನಂಬಿ ಬಿಟ್ಟಿದ್ದೆ ನಾನು
ಹೌದಣ
ಮೊನ್ನೆ ಅವ್ನೇನು ಮ್ಯಾಚ್ ಗೆದ್ದು ಏನ ಬೈಕ್ ತಗಂದಾನಂತ ಎಮಟಿ ಹೌದ
ಹ ಆ್ ಎಮಟಿ ಅಲ್ಲಣ್ಣ ಅದು ಇದು ತೊಂದೋಣ್ಣ ಸುಜುಕಿ ಮಾರುತಿ ಸುಜುಕಿ ತೊಂದೋಳೋಣ್ಣ
ಹೌದ ಕಾರ್ ತಗ ಪ್ಲಾನ್ ಆಗಕತಾರಂತೆ ಪಾರ್ಸನರು ಅದೇ ಅಂತ ಆ
ಹೌದಣ
ಅದೇ ನಮನ್ನ ಕರಿತಲ್ಲಪ್ಪ ಅಂದೆ ನೀ ಮಂಜೂನ ನೀನ ಕರಿತೀನಪ್ಪ ಹೆಂಗ ತ
ಹಾ ಹ ಆಣ ಚಂಡಪಟ್ಟಿಯಣ ಏನ್ ಮಾಡ್ತಾನ ಅವನು ಕಂಡಬಡಿ ಕ್ರಿಕೆಟ್ ಬಾಲಿಂಗ್ ಕಂಡಬಡಿ ಓಡಿಸತ ನ ಆರ್ ರನ್ ಏನ್ ಮಾಡ್ತಿ ಹ ಪ್ರಕ್ಟೀಸ್ ಮಾಡೋಣ ಮಾಡಣ ಕೂತೀನಿ ಮಾಡಡಕ್ ಆಗಲ್ಲ ಮಾಡ್ತವಳ ಇಂತರ ಕರ್ಕೊಂಡೋಗಿ ನಾನು ಕ್ರಿಕೆಟ್ ಆಡಬ ಅಲ್ಲ ಇಂತ ಕರ್ಕೊಂಡ ಹೋಗಿ ನಾನು ಕ್ರಿಕೆಟ್ ಆಡಬೇಕಾ
ಹ ಹೌದಾ ಬಂದಾಗ ಹೇಳ್ತಾದ ಗುರು ಬರೀನಾ ಹಂಗ ಹಿಂಗ ಅಂತ
ತುಂಬಾ ಬೆಟ್ಟಿ ಮ್ಯಾಚ್ ಇರ್ತವೆ ಹೆಂಗ ಹೇಳು ಹ ಇಂತರ ವರ್ಷ ಅಂದ್ರೆ ಮತ್ತೆೇನ್ ಮಾಡಕ್ ಆಗಲ್ಲ
ಹೌದ ಅದೇ ಅಂತ ನಮ ನೆನ್ಸ ಹೌದಾ
ಹ ಹೇಳೋಣ ಮತ್ತೆ
ಅವನ್ ಏನು ಹೇಳ್ತಾ ಇದ್ದ ಗುರು ಬರೀ ನ ಮೊನ್ನೆ ಹೇಳಿದೇನಗ ನಾನ್ ನಂಗ್ ಕುಡ್ದೇನಿ ಮುಂದಿನ ಬಾಲಗ್ ಮೂರ್ ಬಾಲಗ್ ಮೂರ್ ಸಿಕ್ಸು ಅಂತ ಅಲ್ಲ
ನನ್ ಬಾಲಿ ಮೂಟ ಕೊಡ್ಸ ಅಂತ ನಾನು ಸ್ಪಿನ್ನಿ ಹೊಡಿತನ ಸ್ಪಿನ್ ಹಾಕ್ನಣ ಮೆ ಸ್ಪೀಡ್ ಬಾಲ್ ಹ ಆಗ್ತಾನ ಸ್ೀಡ್ ಬಾಲ್ ಹಾತೀನ ಕ್ರಾಕ ಅ್ರ ಕ್ರ ಹಾತಾನ ಯಾವ ಬಾ ಅ ಯ ಬಾಕ್ ಗೂಲ್ ಾಕಲಣ ಗೊೋಗಲ ನಾಕತ
ನೀನ್ ಬಿಡಗರು ಎಲ್ಲಾ ತರ ಆಗ್ತರ ಅಗರು ಮೊನ್ನೆ ಏನ ನಿಮ್ಗೆ ಯಾವ್ದೋ ಪ್ರಶಸ್ತಿ ಕೊಟ್ರಂತೆ ಯಾವದಾ
ಹಣ ಇ ಕೊಟ್ರಣ ಅದು ಕ್ರಿಕೆಟ್್ದ ಒಂದು ಅ ಬೆಸ್ಟ್ ಬೌಾಲರ್ ಅವಾರ್ಡ್ಣ
ಹೌದಾ ಏನ್ ಗುರು ನಿನ್ ಪ್ಲೇರ್ ಯಾರ ಅದರ್ ಸ್ಟೇಟ್ ಅಂತ ಬಂದವರು ವಿಕೆಟ್ ಗಿತ್ತಿದಂತೆ ಬೆಸ್ಟ್ ಬೆಸ್ಟ್ ಬೌಲರ್ ಅಂತ ಕೊಟ್ರ
ಹಣ ಆ ಸುಪ ಸುರ್ಪೂರ್ ಮಾಡೋಣ ಇಲ್ಲಣ್ಣ ಒಂದ್ ವಿಕೆಟ್ ತೊಕೊಂಡ ಅಣ ನಾನು ಅವ ದೊಡ್ ಪ್ಲಯರ್ ಅಣ ಅವರು ಸುರ್ಪುರ್ದಾಗೆ
ಹೌದಾ ಅಂದರುೂ ಒಳ್ಳೆ ಐಬರ್ ಸಟ್ ಆಗಂಗ ಕಾಣತ ಉಂಟ
ಏ ಅಲ್ಲಣ್ಣ ಇಪ್ಪ ಕೆ ಹೋಗಲ್ಲಣ್ಣ ಇಲ್ಲ ಕೆ ಪಿ ಎಲ್ ಆಡಬೇಕಣ
ಹೌದು ಆಯಸ್ ಎಲ್ ಆದ್ರೆ ಆರಾಮ್ ಜೀವನ ಸೆಟ್ಲ್ ಆಗುತ್ತಲ್ಲ ನಿಮಗೆ
ಸಟ್ಲ ಕಣ ಬಡೋರು ಎಲ್ಲಿ ಸಟ್ಲ ಹತ ಸುಮ್ನೆ ಕಾಲೇಜ್ ಓದ್ತಾ ಪಾರ್ಟ್ ಟೈಮ್ ಆಡ್ತರ್ತವಿ ಜಾವು ಕ್ರಿಕೆಟ್
ಏ ಹೌದು ನಿಂಗಂತ ಒಳ್ಳೆ ಪೇರ್ಗುರು ನೀನು ಆರಾಮ್ ಮಾಡಿದ್ರೆ ಮುಂದೆ ಲೈಫ್ ಇದೆ
ಆ
ಮದೆ ಗುರು ಊಟ ಅಂತಗಿದೆ ಮೀನು ಊರಲ್ಲಂತ್ರ ಆರಾಮ್ ಮಳೆ ಆಗೈತ ನಿಮ್ಊರ್ ಕಡೆ
ನಲ್ಲ ಮೂರ್ ಕಡೆ ಮನೆ ಮಳಿ ಆಯ್ತಾನ ನುಗ್ಗ ಹೊಡತಾನ ಮಳಿ
ಹೌದಾ ಉಡದತ ಜೋರಾಗಿದ್ದ
ಕಂಡಪಟ್ಟ ಓಕೆತಾನ ಮಳೆ
ಇಲ್ಲಿಗೂರು ಯಾವ ಬಂದೈತೆ ಮಳೆ ದಿನಲು ಹೊಡಿತೈತಿ ಅನಿ
ಆಣ
ನಮ್ಗಂತರು ಬ್ಯಾಸ ಆಗ್ಬಿಟ್ಟತೆ ದಿನಾ ಬರ್ತೆ ಗರಿ ಇಲ್ಲಿ
ಹ್ಮ
ಆ ಕಡೆ ಹಳ್ಳಿಗಳ ಕಡೆ ಅಂದ್ರೆ ಬಂದ್ರು ಚೆನ್ನಾಗಿರುತ್ತೆ ಬರೀ ದಿನ ಬ
ಹೌದಾನ ಹ್ಮ್ ಹ್ಮ್
ಅವನ್ ಏನ್ ಗುರು ಬಸ್ಸು ಇದ್ದಾನೆ ನಮ್ ರೂ ನಮ್ ರೂಮ್ಲ್ ಬಸ್ಸು ಅಂತಿದ್ದಾನೆ ಒಂದ್ ನಿಮಿಷ ಕೂಡ ಇರಲ್ವ ಒಲೆ ಹೌದ ಒಂದ್ ನಿಮಿಷ ಕೂಡ ಇರಲ್ವ ಗುರು ಅವ್ನು ಬರೇ ಹೊರಗಡೆ ಹೋಗ್ತಾನೆ ಬರೀ
ಹಾಣ
ಏಳ ಸಗಾಯಿ ಬಿಟ್ಟೆ ತ ಒವು
ಹ ಹೌದಾನ ಬಸ್ ಬರ ಲೈಬ್ರರಿಗ್ ಹಓದಲ್ಲ ಬೀದ ಕ್ವಶನ್ ಕೇಳಿದ್ರ ಆನ್ಸರ್ ಕೂಡ ಹೇಳಕ್ ಬರ ಹ ರೂಮ್ ಅಲ್ಲಿ ಇಡ್ತಾನಣ್ಣ ಓತಾನಣ ರೂಮಗ್ ಹೋಗೋದು ಬರೋದಾನ ಲೈಬ್ರರಿಗ ಮುಖತನಮನ ಅಲ್ಲಯ
ಏನ್ತೆ ಗುರು ಏನಂದ್ರೆ ಈಟೆ ಮೂತಿ ಮಾಡ್ತ
ಹ ಅಣ್ಣ ಹೌದಣ್ಣ ಹಂಗೆ ಮಾಡ್ತಾರಣಾವ
ಸು ಅಂತ ಸುಮ್ಮ್ ದೇವಿ ಗುರು ಗುರು ನಂಗೊಂದು ನಿದ್ದೆ ಬರ್ತ ಇದೆ ಬೆಳಗ್ಗೆ ಮಾಡ್ಲಾ
ಆಣ ಹಲೋಣ್ಣ